ಯ ೋ ನ ಮುಡುಗರ್ ತವ ಕಟ್ ಮಾಡಿದ್ದ ಈೀಗೆ
ಹ ಹಾ ಅದೇ ರಾಜಕಾರಣದ್ರೀ ಈ ಕಡೆ ನಮ್ ಕಡೆ ಇ ತೋರ್ ಬ್ರ ಸ್ವಲ್ಪ
ಏನ್ ಎಲ್ಲಾ ಏನ್ ಮಾಡ್ತಿ ಎಲ್ಲ ಆರಾಮ ಈಗನ್ ಕಾಲಕಂತರ ನಮ್ಮ್ ಮನಿ ಒಬ್ರು ನಾಲಜ್ ಇರದ ಪರ್ಸನ್ ಇರ ಹ
ಆ ರೀ ಮನಿಗೊಬ್ಬ್ರರಿ ಮನಿಗೊಬ್ಬ್ರ ಆರ ಕಡೆ ನೋಡ ಈಗ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ದಯಾ ತೋರಿದ್ರ ಅಂದ್ರ ಬಾಳ್
ಹಾ ಏ ಅವ್ರಿಗೆ ಇ್ದ ಹೊಟ್ಟಾ ಆ ಕಡೆ ಮಾಡ್ಬೇಕಂತಲ್ಲ ದಕ್ಷಿಣ ಕರ್ನಾಟಕ ಯಾಕಂದ್ರೆ ಅಲ್ಲಿ ಎಜುಕೇಶನ್ಗಳು ಬಾಳ ಮಂದಾರ ಅಲ್ಲಿ ಹೌದಲ್ಲ ಕಲ್ಯನು ಪಾಪ ಇಲ್ಲದ ಎಷ್ಟು ದುಡಿತವು ಅರ್ಧ ಬೆಂಗ್ಳೂರ್ ಇರೋದ ನಮ್ಮ ಯಾದಗಿ ಡಿಸ್ಟ್ರಿಕ್ ಇದೆ ಹೈದರಾಬ್ ಕರ್ನಾಟಕ ಇದೆ ಭಳ ಕಡೆ
ಭಾಳ ಮತ್ತೆ ಈಗ ನೋಡಿದ್ದ ಈಗ ಅಲ್ಲಿ ಏನಂದ್ರ ಲೇಶ್ ಇಲ್ಲಿ ಮೊದ್ಲೇ ರಾಜಕಾರಣಿಗಳು ಸುದ್ದಿಲ್ಲ ಜನಗಳು ಸ್ವಲ್ಪ ಸಾಲ ಆಗೋಣ ಭೂಗುಲ್ ಅಂತ ಹೋಗಯ್ಬಡ್ ರ ಕಡೆ ಜನಾಗ ನಮ್ಗೆ ಸಾಲ
ಾ ಯಾಕಂದ್ರೆ ಅವರು ಗೊತ್ತದರಿ ಏನ್ ಮಾಡ್ರಿ ಏನ ಆ್ತದ ಅಂತ ನಂಬಲ್ಲಿ ಆ ಐಟ್ಿಡ್ ಸಾಲಣ ಬೆಂಗಳೂರ್ಗಡೆ ಹೋಗೋದು ಜದುಡ ಹ
ಅಾರ ಬಳ ಹರಾನ ಭೇಶ ಕಾರ ತ
ನೀವನ್ ಏನ್ ಕಾಲೇಜ್ ಗ ಇಲ್ಲ ಹಚ್ಚಿ ಚಂದ್ ವಿದ್ಯಾಭ್ಯಾಸ ಮಾಡ್ಬಕ್್ರಿ
ಏ ಮಾಡವ್ರಿ ನಮ್ ಕಡೆಗೆ ಎಲ್ಲ ಕೆಲ್ಸ ಹುಡುಕ್ಬೇಕು ಈಗ
ಕೆಲಸ ಎಲ್ಲ ಸಿಗತಾರೆ ಒನ್ ಕಳದಾಗ ಎಲ್ಲ ಲಂ
ಒಂದಚನ ಅದ್ರ ಸಲಕ ಏನ್ ನೋಡ್ರಿ ಈಗ ಅದೇ ಈಗ ಈ ಕಡೆ ಡಿ ಕೆ ಶಿವಕುಮಾರ್ ಈ ಕಡೆ ನಮ್ ಕಡೆ ದಯಾ ತೋರಿಂದ ಅಂದ್ರೆ ಎಷ್ಟೋ ಎಕರೆ ಬಂಡು ಅದ ಇದು ಮರುಭೂಮಿ ಅದ
ಹೌದೌದು
ಹಾ ಒಣ ಬ್ಯಸ ಇದ್ದ ಜನ ಕೇಳಿದ ತಕ್ಷಣ ಕೊಡತ್ ಈ ಕಡೆ ದಯಾ ತೋರಿದಂದ್ರ ನಡೀತತ್
ಏನ್ ಮಾಡ್ತಾರನಪಾ ಎಲ್ಲ ತಿಳಿದಾರರಾಮ ಈತರ ಮಾಡ್ಬೇಕು ಯಾಕಂದ್ರೆ ಶಿಕ್ಷಣ ಬಾಳ ಅದ ಎಲ್ಲಾ ಕೊಡ್ತದ್ರ ಬಾಳ ಜನ ಹೋದಾರ ನಮ್ ಕಡೆ
ಹಾ ಅಂದ್ರೆ ಮನ್ಯಾರೀ ನ ಮತ್ತೆ ಅದಿದ್ರಾಗ ಐ ಎಸ್ ಮತ್ತೆ ಎಷ್ಟು ಮೂವರ ಐ್
ನೀ ಪ ಎ ಸಿ ಕ್ಲಿಯರ್ ಮಾಡಿದಳ
ಮರ್ದ ಮಾಡಟ್ರ ಅವದೇ ಮತ್ ನಮ್ದ್ ಯಾದ್ಗಿರಿ ಎತ್ತಿಡದ್ರೀ ಅವರು
ಹಾ ಇಲ್ಲಿ ಓದಿ ಬ ಕೆಲಸ ಸಿಗ ಸುಕುಂಂತ ಯಾವ್ದ ಒ ಕಂಪನಿಯತ ಅ್ರ ಆರಾಮ ಅದ್ರಾಗ ಕೆಲಸ ಮಾಡತಾರೆ ನಮ್ ಕಡೆ ಜನ ಹ
ಐ ಸಾವಿ ಜನಾಗ ತಗೊಂಡ್ರೆ ಎಷ್ಟೋ ಖುಷಿ ಆದ್ ನಮ್ ಜನಿ
ಯಾವ್ ಸಾವರ ಯಾವ ದೊಡ್ ಕಂಪನಿ ಬತ್ತಂದ್ರೆ ಯಾವ್ ಸಾವರ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಹೋದ್ರು ನ್ ಕಮ್ಮಿನೇ
ಹ್ಮ ಅಂದ್ರ ಒಂದ ತೊಗೋಲ್ಲ ಜನ ಇಲ್ಲಿ ತೊಗಾಲ
ಹಾ ಯಾಕಂದ್ರ ಸ್ವಲ್ಪ ಮೂರ್ ಕರು ಇಳ್ತಾರ ಅಂತ ಹೇಳೇತಾರ ಅವರು
ಒಟ್ಟ ಅಲ್ಲೇ ಒಟ್ಟ ಆಕಡೆ ಜಿಲ್ಲೆಗಳಗಳು ನೋಡಿದಲ್ರಿ ಎಷ್ಟೋ ಮುಂದ ದಾವ
ನಮ್ಮ್ ಬಳ ಮುಂದ ಹೋಗವಲ್ರ ಏನ್ ಮಾಡ್ತವಿ ಫೊಂಡ್ ಮನ ಆಟ ಆದ ಮತ್ ಹೊಸ ಮಾಡ್ತಾ ಹೊಲ್ಟ್ರ ಅಷ್ಟೆ
ಕೆಲ್ಸ ಮಾಡಸಲ್ಲಲ್ಲ ಇಲ್ಲಿ ಚರಂಡಿಗಳು ಅಲ್ಲಿ ಚರಂಡಿ ನೋಡ್ರೆ ಬಾಳ್ ಪರಕ್ ಆದ್ರೆ ಅಲ್ಲಿ ಒಳ ಚಲ ವ್ಯವಸ್ಥೆರೆ ಬೇ ಟ್ಯಾಕ್ಟ್ರರ್ ಹರು ಒಳಗ
ಹ
ಹಾ ಮೈಸೂರ್ದಾಗ ಬಾರಿ ಆದ್ರರು ಬಾರಿ ಒಳ ಚೆರಾಗಿ ವ್ಯವಸ್ಥ
ಏಷ್ಯಾ ಕನ್ನಡದಾಗ ನಂಬರ್ ಒನ್ ಸ್ವಚ್ಛವಾದ ಜಿಲ್ಲೆ ಅದೆ
ಬಾರಾದ ನೋಡಂತ ನೋಡ್ರಿ ಅಲ್ಲಿ ಅಲ್ಲಿ ರಾಜಕಾರಣಿಗ ಇದರು ರಾಜ ಒಡೆಯರ ಆಗರಲ್ಲ
ಹೌದು
ಅವರು ಮತ್ತ ನಗರ ಭಾರಿ ಅಭಿವೃದ್ಧಿ ಮಾಡಕಂಂತ
ಹ್ಮ್ ಮತ್ತ ಅವ್ ಎಲೆಕ್ಷನ್ ಗ ನಿಂತಿಲ್ಲ ಮತ್ತೆ ಎಮ್ ಎಲ್ ಎ ಅವರ
ಎಂಪಿ ರ
ಕಲ್
ಎಪ ನಿ ಅವ ಎಮ ಎಲ್ ಸ್ವಲ್ ದೊಡ್ಡ ಸೀಟ್ತ ಅದ್ರನ್ನು ಭಾರಿ ಚಲೋ ಮಾಡಿದ್ರಲ್ಲಿ ಅಭಿವೃದ್ಧಿ
ಮತ್ ಕೆಲವೊಂದ್ ಕಡೆ ಹಂಗ್ಯ್ರೀ ಮತ್ತತ್ ನಮ್ ಕಡೆ ಏನ್ ನೋಡ್ರ ಸ್ವಲ್ಪ ರಸ್ತಾ ವಸ್ತಾ ಹೇಳಲ್ಲ ಜನ
ಕತ್ಲ್ಲ ಎಂತ ಹೇಳಲ್ರಿ ಮೋರಿ ಸತ್ತರ್ ಅಂದಿ ಅ ಸತ್ತರ್ನು ಒಂದೊಂದ್ ತಿಂಗಳಗಟ್ಲೆ ಯಾರಲ್ಲಿ ಕೇರೆ ಮಾಡಲ್ಲ
ನಿಮ್ ಮೂದ ಎಮ್ ಎಲ್ ಊರ್ ಅಂತಾರಲ್ಲಾ ಯಾವತರ ಇಟ್ರಿ ನೋಡ್ರಿ
ನಮ್ಮ್ಊರಾಗ ಗಾಡಿ ಯಾರನ್ ಮುದುಕ್ ಮನ್ಷ್ಯ ಬಂದ ಕೈಕಾಲೆ ಮುರ್ಕಬ
ಹ ಯ್ರ ಎಮ್ಮ ಎಲ್ ರು ಅಂತಾರ ಹಿಂಗರ್ ಹೋಗ
ಹಲೋ ಏ ಆಮೇಲೆ ಊರು ಹೂವನ್ ತರ ಇರ್ಬೇಕ್ರೀ ಹೂವಿನ ತರ ಅಲ್ರ ಇಲ್ಲಿ ಕೊಳತ್ ಹೋಗಿರೋ ಹೂಾಗೆ ಅದ್ರೆ ಇಲ್ಲಿಊರು
ನೋ ಈ ತರ ನಮ್ಮ ರ್ ಬರರಿ ನೋಡ್ರಿ ಯಾವತರ ಸ್ವಚ್ಛ ಅದಾವ್ ತರ ಕೇಳ ಚರಂಡಿ ಸತ್ಯ ನಂಬಿ ಸ್ವಚ್ ಕ ಜಾಗ ನಂಬಿ
ಯ್ ನಮ್ಮೂಊರಿ ನಿಮ್ಮ್ಊರಿ ಬಾಳ್ ಪರಕ್ದ
ನ ಮತ್ತೆ ಬಾಳ್ ಬಿಡಿಸತದ ಯಾಕಂದ್ರ ಅವ್ರ ಈ ಅಂಬಿಕೆ ಇಟ್ಟು ಓಟಾಕಿವ ನೀ ಇಂತ ಹೇಳ ಕೆಲ್ಸ ಮಾಡಂಗ ಇತ್ತ ಅಂದ್ರೆ ಓಟಾ ಇಲ್ಕಂದ್ರೆ ಬೇರಾರಿಗ ಆಗ್ತವ ಅಂತ ಹೇಳಿವ ಮೂಊರ್ ಜನ ಹ ರ ಹಾ ಮತ್ತೆ
ನಮ್ಮಲ್ಲಿ ಇ ಒಂದ್ಸತ್ತಿನ ಜನನೇ ಜಾಸ್ತಿ ಅ
ಏನ್ ಮಾಡ್ತಿ ಎಲ್ಲ ಚುಳದಾರ ಚುಳ್ದರೆ ಮಾಡ್ತಾರ ನಿಮ್ ಬೆಲ್ಲಿಿ ಮತ್ತೆ ಯಾರ ಮಾಡದ
ಅದೇ ಎರಡ್ ಸಾವಿರ ರೂಪಾಯಿ ಮರಾಳ ಆಗಬ ಬಿಡ್ತಾರೆ ದಿನಕ್ಕೆ ದೇಢ ರೂಪ ದಿನಕ್ಕೆ ದೇಢ ರೂಪೆ ಲ ಡು
ಉದ್ಯೋಗ್ ಖಾತ್ರಿ ಅವು ನಡೆಸಿ ಮಾಡಿ ಮತ್ತ ಏನಂತಾರಲವ ಎಷ್ಟ ವರ್ಕ್ಕ ಆತ್ತ ಅದೇನ್ ಹಕೋ್ತಿಲ್ಲ
ಅದೇ ಮಾಡಕ್ ಕುಂಂತಾರ ಈಗ
ಅಂತ ಎಲ್ಲಾ ತಡೆ ಹೊಡ್ದ ಹೊಟ ಊರಿ ಒಳ್ಳದಾಗ ಅಂತ ಮಾಡ್ಬೇಕಕ್ ನೋಡ ಈಗಿನ ಕಾಲ
ಮಾಡ್ತವಲ್ಲ ಎಲ್ಲ ಮಾಡಿದ್ರ ಮಾಡಿದ್ರನ್ ಕೇಳಲ್ಲ ಈಗ ಏನ್ ಮಾಡ್ಬೇಕಕ್ ಅಂದಾರ
ಹ್ಮ
ಸಾವಿರ ರೂಪಾಯ ಕೊಡ್ತಾರಲ್ಲ ಅವರು ಎರಡ್ ಸಾವಿರ ರೂಪಾಯ ಕೊಟ್ಟ್ರ ನಾವವು ದಿನ ಅವ್ರರು ದರು ಇಲ್ಲ ಅಂದ್ತಿಂದಾಗ ಒಂದ್ರಡ್ ರೂಪಾಯಿ ಸಾಲಾಕ್ಕೆ ನೋಡಿದ ಸಲ ನ ಮಾಡಡ್ದಂಗ ನೋ
ಹಾ ಆರಾಮ ಹಂಗಗೆಾರ ಮತ್ತ
ಹಾ
ಏನ್ ಮಾಡ್ತ ಎಲ್ಲ ತಿಳ್ದಾರ ಮಾಡಕತ್ ತರ ಬಟ್ದಏನ್ ಮಾಡ್ತಿ ಇವ ಕೂಡ ಚಿಗದಳಳ
ಅಲ್ಲ ನಮ್ ಬಲಿ ಯುವಕರು ಸತ್ತವೇ್ರೀ ಎಲ್ಲ ಯುವಕರು ಏನ್ ಮಾಡ್ತಿವಿ ಮನೆ ಪರಿಸ್ಥಿತಿಗೆ
ಹ್ಮ್ ಹಂಗಯ ಅದು ಪಜವ ನಲ್ಲಾಾರದೆ
ಯುವಕರದು ಬಾಯ ಬಂದ ಮನೆ ಪರಿಸ್ಥಿತಿಿನ
ಹ್ಮ ಅಂದ್ರನು ಹೇಳಾರ ಕೇಳಾರ ಯಾರ ಅದಂಗ ಹೇಳ್ದ ಆಟಾ ಮನಿಗ್ ಏನಾರ ತಂದಾಕಿನಿ ಏನಾರು ಮಾಡ ಏನಾರ ಕೊಡ
ಹಾ ರ ನಿಂಬಲ್ಲಿ ಹೆಂಗ ನ ಮಾಡಡದ್ರ ಅಲ್ಲಿ ವಲಸೆ ಎಂತ ಈಗ
ಆಾರ ಸರ
ಬಕ್ಂದ ಹೆಂಗ್ ನೋಡ
ಇ ಏನ್ ಮಾಡ್ತರಿ ಬಟ್ರ ನೀವ ನೀನ್ ಕಖಾಲದ್ ಬಲ್ಲ ಹಸ ಹೋಗ್ರಿ ಎಲ್ಲಾರ ದೋರ
ಹಸ್ತತ್ರಿ ಎಲ್ಲ ಈಗ ಎಲ್ಲಾ ದುಡ ದುಡಿಯ ವಸ್ದ್ರೀ ಎಲ್ಲ ಕಾಲೇಜ್ ಇರಿ
ಮತ್ತ ದುಡ ವಾಸ ಆದ ನಂತರ ಮ ಮನೆಗೆ ಕುಂಚರಿ ಅಲ್ಲ ಮತ್ತೆ
ಹಬ ಕಮಾವ
ಏ ನಡಿಕೆ ತಿಿನ ವರ ಇಲ್ಲಂಗ ಹತ್ತು ಇಪ್ಪತ್ತಾವಾರ ರೂಪಾಯ್ ಕೊಡ್ತರಂಗ
ಅದೇ ಮುಂದ ತಿಂಗಳ ಈ ತಿಂಗಳು ಅಬ್ೊಂಡ್ ಹೋಗ್ಬೇಕಕ್ರದೆ ಅದೇ ನಮ್ ದೋಸ್ತ್ ರೂಮ್ ಹೇಳೇನ್ರಿ ರೂಮ್ಿಡಿತತಿ ಅಂತ ಹೇಳೇನ್ರಿ ಅವ್ನು
ಬೆಂಗ್ಳೂರ್ ಬೆಂಗ್ಳೂರ್ ಬಿುಟ್ಟ ಮಾತಾಡ್ವಿ ಅವ ಎಲ್ಲ ಸುಮ್ನೆಲ್ಲಿ ಇಲ್ಲಿ ಹತ್ತು ಸಾವಿರದ ದೊಡಗ ಅಲ್ಲಿ ಇಪ್ಪತ್ತು ಸಾವಿದ ದೊಡ್ಡಗನ ಇ ಹತ್ ಸಾವರ ದೊಡಗನ ಒಂದೇ ಆಗ್ತದೆ
ಹ ಬರಬರ ಅವ
ಹ್ಮ್ ನೀ ಆಚಾರ್ ದದುಡ್ದ್ರ ಮನ ಕಳತಿಂದ ಅದಿಂದ ಎಲ್ಲ ಆಚಾರ್ ಇಲ್ಲೇ ಕೊಡ್ತಿಲ್ಲ ಅಲ್ಲಿ ಮಾಡ ನೀ ಮಾಡ ಹಾ
ವತ್ಸಲ ನಮ ದೋಸ್ತ್ ನಾಲ್ವತ್ ಸಾರ್ ಆಾಕನ್ರಿ ಮನಿ
ಹ್ಮ ಕಷ್ಟ ಅವನಿಗೆ ಗೊತ್ತು ಒಂದೊಂದ ತಪ್ಪಳ ಊಟ ಪುಟ ಮಾಡಿರದದ ಅವದ ಎಪ್ಪತ್ ಸಾವಿರ್ದರ ಪಾಠ ಊಟ ಈ ಗೀಟ ಬಿಡ್ತದ ಕುಂತರ ಅವರು ಮಂಚಾಗ ನಿಮ್ದಿ ಇರಲ್ಲ
ರ ರೇ ಬರಬರ ಅದೆದು
ಹಾ ಮಂಷ್ಯ ನೆಂದದಿತ್ತ ಅಂದ್ರೆ ನೀ ಏಟ ಐದ್ನೂರ ದುಡಿ ಆರಾಮ್ ಸಾಕು ನೆಮ್ದಿರ್ಬಕ್ ಮುಂಷ್ಯ ಹ
ಅವ್ರು ಜಾಸ್ತಿ ಅಂತ ಹಡತಿರ್ಬೇಕ
ದುಡ್ದ ಏ ಬಾಬಾ ಮೂರ ಹತ್ ಹಣದ ಒಂದ್ಪ್ಪತ್ತು ಎರಡ್ ಹಪ್ಪತ್ತು ಉಣತ ಒಟ ರೊತ್ತ ಮಾಡ್ಬೇಕು ರೊಕ್ಕ ಮಾಡ್ಬಂತ
ಏನ್ ಮಾಡ್ತರಿ ಮಾಡ್ಬೇಕಲ್ಲ ಮತ್ತೆ
ಹ್ಮ್ ಬೆಂಗಳೂರು ಹಂಗೋ ನೀ ಏೋದ್ದೆ ಅನೋ ಇಂಪಾರೆಂಟ್ಗಲ್ಲ ಎಷ್ಟ ದುಡಿದು ಅನೋ ಇಂಪಾರ್ಟೆಂಟ್ ಆಗೆ ಇ ಬೆಂಗಳೂರು
ಅಲ್ಲಿ ಹೋದ್ದಾರ ವ್ಯಾಲ್ಯೂನಲ್ಲ
ಹಾ ಏನ್ ಏನೇ ಹೋದ್ರೆ ಆಯ್ತ ತಗೋ ಇಪ್ಪತ್ತೈದು ಸಾವಿರ ರೂಪಾಯಿ ಕತ್ತಿ ದುಡ್ದಂಗ ದುಡಿ. ಮಾಡಿ ಕೆಲ್ಸ ವಟ್ಟ್.
ಹಂಗೆ ಅದರಿ ಮತ್ತ್ ಅದಿಕ್ಕೆ ಅಂದ್ರ ಸುಮ್ಮ್ ಇಲ್ಲೇ ಏನೋ ಊರಾಗ್ ಒಂದ್ ಏನೋ ದಂದ ಮಾಡ
ಇಲ್ಲೇ ಮಾಡ್ಬೇಕು ಅದು ಏನ್ ನೀ ಅಲ್ಲಿ ಅಯ್ಯೋ ನಾಲ್ವತ್ತ್ ಸಾವರ ದುಡಿತಿನ್ ಅಂದ್ರುನು ಹತ್ತ್ ಸಾವರ್ ಸಮ ಇಲ್ಲಿ.
ಕರೆ ಕರೆ.
ಯಾಕೇಳ ರೋಮ್ ಬಾಡಿಗೆ ತಿಂಗಳ ಐದ್ ಸಾವರ ಹಿಡಿ.
ಹ್ಮು
ಊಟ ಊಟ ಆರಾಮ್ ಒಂದ್ ಏಳೋ, ಎಂಟ್ ಸಾವರ ಮ್ಯಾಲೆ ಹೋತ ಊಟಕ್ಕೆ.
ಏ ಅಷ್ಟ್ ಹೋಗಲ್ರಿ ಒಂದ್, ನಾಕ ಸಾವಿರ ಊಟಕ್ಕ್.
ನೀ ಹಂತದೇನ್ ಬರೇ ಟೊಮ್ಯಾಟೋ ಸಾರ್ ಉನ್ನತಿ ಏನ್ ಅಲ್ಲಿ ಹೋಗಿ.
ಏ ಇಲ್ರಿ ಅಲ್ಲಿ ಅಡಗಿ ಅಲ್ಲಿ ಮೀಲ್ಸ್ ಅಂತ ಇರ್ತಾವ್ರಿ ಅಲ್ಲಿ ಹೋಗಿ ಹಳ್ಕೊಂಡ್ ಬಿಡ್ಬೇಕ್ರಿ ತಿಂಗ್ಳ್ ಇಟ್ ಕೊಡ್ತೀವ ಅಣ್ಣ ಊಟ ಹಾಕಂತ.
ಹಾ ಅದಕ್ಕೊಂದ ಐದ್ ಸಾವರ್ ಹಿಡಿ
ಐದ್ ಸಾವರ ತಗೋದ.
ಮತ್ತ ಎಟ್ಟ್ ತಗೋತಾರ್ ಅಂತ್ ಮಾಡಿದ್ದಿ ದಿನ ಮೂರ್ ಅಪ್ಪತ್ ಊಟ ಅಂದ್ರ.
ಏ ಒಂದ್ ನಾಕ ಸಾವರ ಅದ.
ಎ ಜಾಸ್ತಿನ ಅದು ಬೆಂಗ್ಳೂರಲ್ಲಿ ಮುಂಜೋಳ್ಳಿ ನಾಸ್ಟಾ ಮ ಏನ್ ಊಟ ಸಂಜಿ ಊಟ ಅಂದ್ರೆ ಎಟ್ಟ ಆಯ್ತ ಮೂರ ವಪ್ಪತ್ ಊಟದ.
ಐದ್ ಸಾವಿರ ಇಡದ್ರೆ ಐದ ಸಾವಿರ ಹತ್ತ್ ಸಾವರ ಆಯ್ತ್.
ಹತ್ತ್ ಸಾವಿರ ನೀನ್ ಖರ್ಚಕ ಅದ ಇದ್ ಅಂದ್ರ ಅದೊಂದ್ ಮೂರ್ ಸಾವಿರ ಹಿಡಿ.
ಹ್ಮು
ಹ್ಮು ಅದಕ್ಕೊಂದ್ ಇಟ್ ಮತ್ತ ಅ ಅಲ್ಲಿ ರಿಚಾರ್ಜ್ ಅದ ಇದ ಅಂದ್ರ ರೇಟ ಎಲ್ಲ ಒಂದ ಐತಲ್ಲ ಹದನೈದ್ ಸಾವಿರ ಬಂತಲ್ಲ.
ಹದ್ನೈದ ಸಾವಿರ ಬಂತು ಬಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತ್ ನೋಡ್.
ಇಪ್ಪತ್ತೈ ಸ್
ನಾಲ್ವತ್ ಸಾವಿರ ದುಡುದ್ರ ನಾಲ್ವತ್ ಸಾವಿರ ದುಡುದ್ರುನು ಇಪ್ಪತ್ತೈದ ಸಾವಿರ ರೂಪಾಯಿ ಉಳಿತ.
ಎಲ್ಲಿ ಏನ್ ಉಳಿಯಲ್ಲ ಸುಮ್ಮನೆ ಹಂಗೆ ಅನ್ಕೊಂಡಂಗ್ ಹೋಗ್ಬೇಕ್ ನೋಡ್ ಅಲ್ಲಿ. ಅಟೆ ಹತ್ತ ಇಲ್ಲ ಹದ್ನೈದ ಸಾವಿರ ರೂಪಾಯಿ ಉಳಿತೈತಿ ಅಲ್ಲಿ.
ಬಾಳ ಹೈರಾನ್ ಅದ ಹಂಗಾರ.
ಇಲ್ಲಿ ಆರಾಮ್ ನೆಮ್ದಿಂದ ಊಟ ಮಾಡಿಕಂತ ಕಣ್ಣ್ ಮುಂದೆ ಇದ್ದ ನೋಡ್ಕಿಂತ ಮಾಡಿಕಂತ ಇದ್ರ ಇಲ್ಲೇ ದುಡಿಬೋದಲ್ಲ ಹತ್ತಲ್ಲಾ ಇಪ್ಪತ್ತ್ ಸಾವಿರ ಮ್ಯಾಲ ದುಡಿಬೋದು ತಿಂಗಳ.
ಆ ಕೆಲ್ಸ ಅಲ್ಲಿ ಎಲ್ಲಿ ಹೆಂಗ ಹೋಗಲ್ರೀ ಈಗ್ ಈ ವರ್ಷ ಮಳೆೆಯಲ್ಲಿಲ್ಲಾಂದ್ರೆ ಮಂದಿ ಬೆಂಗ್ಳೂರ್
ಏನ್ ಹೋದ್ರ ಏನ್ ತಗೋದ್ ಮಂದಿ.
ಆ
ತಗೋಕ್ ಬಿಡುದಿಲ್ಲ ಮಂದಿ ಹಬ್ಬಾ, ಉಣ್ಣಿ ಏನರ
ಕಡಿಮೆ ಆತ್ ಬಾಳ ಕಡಿಮೆ ಆತ್ ಮಂದಿ.
ಏನಾರ ಹೊಲ ಇದ್ರೆ ಏನ ಕಣಿದಲ್ಲ ಊರಾಗ.
ಎ ನಮ್ಮೂರಾಗ್ ಗಣಿಗಾರಿಕೆನ ಬಂದ್ ಆಯ್ತ್ರಿ.
ಏನ್ ಬಂದ ಆಗಲ್ಲ ನೋಡಕಂತಿ.
ಇಲ್ರೀ ಈಗ ಎಮ್-ಎಲ್-ಎ ಈಗ ಎಲೆಕ್ಷನ್ ಬಂದಲ್ರಿ ಬಂದ್ ಮಾಡಸ್ತಾನ್ರಿ.
ಮಾಡೋರ್ ಮಾಡೋರ್ ನಿಮ್ಮ ಊರಾಗ ಅದರ್ಲ್ಸಿಂದ ಜೀವನ ನಡದಾವ್ ಒಂದ್ ರೊಟ್ಟಿ ಉನ್ನತಾರ್ ಎಲ್ಲಾ ಸಂದಿ.
ಹ್ಮು ಅದೇ ಬಂದಾಯ್ತ ಅಂದ್ರೆ ಏನ್ ಮಾಡಕ್ ಆಗಲ್ಲ.
ಯಾವ ಮಾಡಕ ಒಂದ್ ಫೋನ್ ಆ